ಹಲೋ ಹ್ಮ ಬೇ ಕಾಫಿ ಆಯ್ತಾ
ಇಲ್ಲ ಮಾಡ್ಬೇಕು ನಿಮ್ಮದು
ಹಾ ಆಯ್ತು.
ಏನ್ ಮಾಡ್ತಾ ಇದ್ದೀರಾ
ಏನ್ ನೋಡೋಣ ಸುಮ್ನೆ ಕೂತಿದ್ವಪ್ಪಾ ಕೆಲ್ಸ ಇಲ್ಲಿಿಲ್ಲ
ಹ್ಮ್
ನಿಮ್ಮಂಗಗೆ ಕೆಲಸ ಇಲ್ವಲ್ಲ ನಮಗೆ ಮಾಡಕ್ಕೆ
ಓದ್ಕೋ ಬೇಕ್ತಾನ
ಹದನಾ ಇವಸ ಇವಾಗ ಸಂಡೇ ಅಂತ ಫ್ರೀ ಇದ್ದೆ
ಹಾ ಇವತ್ ಸಂಡೆ
ಹಾ
ಎಲ್ಲಿ ನಿನ್ನ ನಿದ್ದೆಗನ್ನಲ್ಲಿದೆಯಾ ಏನು ಕತೆೆ ಐವತ್ತು ಮಂಡೆ
ಹಾ ಮತ್ತ ಹೇಗಿತಿ ನಿಮ್ ನಿಮ್ ಚೈಲ್ಡ್ಹುಡ್ ಹೆಂಗಿತ್ತು ಅಂತ ತಿಳ್ಕೊೋಣ ಅಂತ ಫೋನ್ ಮಾಡಿದೆ
ಏ ನಮ್ ಚೈಲ್ಡ್ಹುಡ್ ಕತೆೆ ಹೆಂಗಗೆ ಕೇಳ್ತೀರಾ ನಿಮ್ದೇ ಹೇಳಿ
ಏನ್ ಹೇಳಣ ಮತ್ತೆ ನೀವ್ ಏನನ್ ಆಟಾಡ್ತಿದ್ರಿ ಚೈಲ್ಡ್ಹುಡ್ ಅಲ್ಲೇ
ಹ್ಮ್ ನಾವ್ ಆಟಾಡ್ತಾ ಇದ್ದಿದ್ದೀಿಲ್ಲ ನಿಮ್ ಗೊತ್ತೇ ಇರಲ್ಲ
ಹ ಯಾಕೆ
ನೀವ ಹೇಳಿ ನೋಡೋಣ ನೀವೇಏನ್ ಆಡ್ತಿದ್ರಿ ಅದರಲ್ಲಿ ನಾವು ಆಡಿರೋದನ್ನ ನಾನು ಹ್ಞೂ ಅಂತ ಹೇಳ್ತೀನಿ
ಹಾ ಗೋಲಿ ಆಡ್ತಿದ್ರಾ
ಸ್ವಲ್ಪ ಸ್ವಲ್ಪ ಬರ್ತಾ ಇರಲಿಲ್ಲ ಟ್ರೈ ಮಾಡ್ತಾಯಿದ್ವಿ
ಹಾ ಮತ್ತೆ ಜೋಕಾಲಿ
ಅದು ಇವಾಗ್ಲ ಆಡ್ತೀವಿ ಹ್ಮ ಅದಿತ್ತು ಅದಿತ್ತು ಅದು ಫಿಫತ್ ತನಕ ಇತ್ತು
ಸಿಕ್ಸ್ ಅ ಸಿಲೆಬಸ್
ಐನ ಕ್ಲಾಸನ್ನು ಕಡ್ತೇಿದ್ವಿ ಊರಲ್ಲಿ
ಹಾ ಹಾ ಹ್ಮ ಹ ಆಮೇಲೆ ಏನು ಮತ್ತೆ ಟಿಕ್ಕಿ ಎಂತ ಆಡ್ತಿದ್ರಾ
ಏನ್ಟ
ಬೆಂಕಿ ಪ ಅಂದ್ರೆ ಬೆಂಕಿ ಪಣ್ಣದೆಲ್ಲ ಬರೋದಲ್ಲ ಅದನ್ನ ಬೆಂಕಿಪ್ಪಳ ಹ ಮ್ಯಾಚಿಂಗ್ ಮಾಡೋದು ಹ್ಮ್ ಆತರಲ್ಲ ಆಮೇಲೆ ಏನ ನೋಡಿತಲಾ ಆಮೇಲೆ ಕೋಲ್ ಕುಂಟೆ ಪಿಲ್ಲೆ ಆಯ್ತಾ
ಹ್ಮ್ ನಾ ಕಲ್ ಮೇಲ್ ಕೋಲಿಡೋದ
ಹ್ಮ್ ಅದು
ಹ ಹೌದು
ತ್ತ ನಿಮ್ದೆಲ್ಲ ಸ್ಕೂಲ್ ಎಲ್ಲ ಅಲ್ಲೇ ನಿಮ್ಮೂರಲ್ಲೇ ಸ್ಕೂಲ್ ಮಾಡ ಓದಿದ್ದೆ ನೀವು
ಅಮ್ಮ ಏನ್ ಮಾಡೋದು ಗೊತ್ತಾ ಸ್ಕೂಲ್ ಮುಗಿಸ್ಕೊಂಡ್ ಮನೆಗೆ ಬಂದರೆೆ ಯಾರದ್ರ ಹೋಗೋಕ್ಕೆ ಬಿಡ್ತಾರಲಿಲ್ಲ ಆಟ ಆಡೋಕ್ಕೆಲ್ಲ
ಹ ಹಾ ನಿಮ್ಮ್ ಅಕ್ಕ ಇದ್ರಲ್ಲಾ
ಹೂ ನಮ್ಮ ಅಕ್ಕನ್ಂಗೂ ಬಿಡ್ತರ್ಲಿಲ್ಲ ನನ್ಗೂ ಬಿಡ್ತರ್ಲಿಲ್ಲ ಸ್ಕೂಲ್ ಮುಗೀತಾ ಬಂದ್ವಾ ಮನೆ ಕೆಲ್ಸ ಮಾಡಿದ್ವಾ ಆರು ಗಂಟೆಗೆ ಕುತ್ಕೊಂಡು ಓದ್ಕೋಬೇಕಿತ್ತು ನೀಜ ವಾಗಲು ಪ್ರಾಮಿಸ್ ಅಂದ್ರೆ ಐದ್ನೇ ಕ್ಲಸ್ ತನಕ ಆತರ ಇತ್ತು ಆಮೇಲೆ ಅಲ್ಲ ಅವಾಗಲೇೇ ನಮ್ಮ ಅಮ್ಮ ಪಾಪ ಟ್ಯೂಷನಿಗೆ ಕಲಿಸೋದು ಊರಲ್ಲಿ
ಓಹ ನಿಮ್ಮ್ ಅಕ್ಕ ನಿಮ್ಮ್ ಅಕ್ಕನ ಜೊತೆಗೂ ಸೇರ್ಕೊಂಡು ಆಟಾಡ್ತಿರ್ಲಿಲ್ಲ ನೀವು
ಮನೇೆಯಲ್ಲಿ ಏನ್ ಆಡ್ಬೇಕು ಅದ ಆಡ್ತಿದ್ವಿ ಹಿಂಗ್ ಹೊರಗಡೆ ಊರಲ್ಲಿ ಬೇರೆಯವರೆಲ್ಲಾ ಇರ್ವಿ ಇತಾರಲ್ಲ ಅವ್ರ ಜೊತೆಗೆಲ್ಲ ಕಳಿಸತಾ ಇರ್ಲಿಲ್ಲ
ಮತ್ತೆ ನಿಮ್ಮನೆ ಟಿ ವಿ ಇತ್ತ ಅವಾಗ
ಓ ಅವಾಗ ಫಸ್ಟ್ ಇರಲಿಲ್ಲ ಆಮೇಲೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಬಂತು ಆಮೇಲೆ ಕಲರ್ ಬಂದಿರೋದು
ಹೂ ನಮ್ಮ ಮನಗ್ ಒಂದು ಚಿಕ್ಕದ ಇತ್ತು ವೈಟ್ ಅಂಡ್ ಬ್ಲಾಕ್ ನನ್ ತಮ್ಮು ನನ್ನ ತಮ್ಮನ ಫೋಟೋ ಇದೆ ಇವಾಗಲು ಅವ್ನು ಆ ಟಿ ವಿ ಪಕ್ಕ ಕುೂತ್ಕೊಂಡು ಫೋಟೋಗೆ ಪೋಸ್ ಕೊಡುತ
ಒಂದೊಂದು ಸಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಲ್ಲೇ ಬರ್ತಾ ಇರುತ್ತೆ ನೋಡು ಎಲ್ಲಾ ತರ ಜನ್ರೇಷನ್ ನೋಡಿದ್ದೀವಿ ನಾವು ಅಂತ ಹೇಳಿ ಅದೆಷ್ಟು ನಿಜ ಅಲ್ಲಾ
ಹ ನಾವು ನಿನ್ನೆ ಇಲ್ಲೇ ರಾಜಾಜಿ ನಗರದ ಹತ್ರ ಒಂದು ಮೇಳ ಇತ್ತು ಅಂದ್ರೆ ಮಾವಿನಕಾಯಿ ಮೇಳ ತರ ಅಲ್ಲಿ ನಾಸ್ಟಲ್ ಜಿಕ್ ಅಂತ ಆಣ ನೈಂಟೀಸ್ ಯೂಸ್ ಮಾಡ್ತಿದ್ದಿದ್ದು ಅಂದ್ರರೆ ಆಟ ಏನೇನು ಆಡ್ತ ಇದ್ರು ಆಮೇಲೆ ಸ್ಕೂಟರ್ಗಳು ಲೋನ್ ಹಸ್ ಕೊಟ್ರ ಕೊಡ್ ಬರಲ್ಲ ಅವು ಆಮೇಲೆ ಅಜ್ಜಿ ಕೂದಲು ಅಂತ ಬರದಲ್ಲ ಹ ಅದ್ರ ಅದು ಅದು ಆಮೇಲೆ ಅವಾಗ ಚಾಕ್ಲೇಟ ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ು ಮ್ಯಾಂಗೋದು ಮ್ಯಾಂಗೋ ಬೈಟ್ ಆಮೇಲೆ ಕಾಫಿ ಚಾಕ್ಲೇಟ್ ಬರೋದಲ್ಲ
ಹ ಹಾ ಮತ್ತೆ ಅವಾಗ ಮ್ಯಾಜಿಕ್ ಅಜ್ಜಿ ಮ್ಯಾಜಿಕ್ ಅಜ್ಜಿ ಅಂತ ಮೂವಿ ಬರೋದು ಇತ್ತು ಗೊತ್ತಾ
ಮೂವಿನ ಇಲ್ಲ ನಾ ನೋಡಿರಲಿಲ್ಲ
ಏ ಮ್ಯಾಜಿಕ್ ಅಜ್ಜಿ ಅಂತ ಒಂದ್ ಫಿಲ್ಮ್ ಇ ಇತ್ತು ಅದ್ ಹೆಂಗೆ ಅಂದ್ರೆ ಎಲ್ರ್ದು ಫುಲ್ ಚಿಕ್ಕ ಮಕ್ಳದೇನನೆ ಅದು ಮೂವಿ ಒಂದೇ ಒಂದು ಅಜ್ಜಿ ಆ ಅಜ್ಜಿಗೆ ಫುಲ್ ವಯಸ್ಸಾಗಿದೆ ಫುಲ್ ವೈಟ್ ಕೂಲ್ ಇರುತ್ತೆ
ಹಾ
ಅವಳು ಆ ಮಕ್ಳಿಗೋಸ್ಕರ ಏನೇನೋ ಮ್ಯಾಜಿಕ್ ಮಾಡೋವಳು ಅದು ಮ್ಯಾಜಿಕ್ ಅಜ್ಜಿ ಅಂತ ಮೂವಿ
ನಮ್ಮ ಮನೆಗೆ ಆಕ್ಚುಲಿ ಲೇಟಗ ಟಿ ವಿ ಬಂದಿದ್ದು ಅಂದ್ರೆ ಕಲರ್ ವೈಟ್ ಆ್ಯಂಡ್ ಬ್ಲ್ಾ ಕರ್ ಟಿವ ವಿನೇ ಬಸ್ಟ್ವೇ ಇದು ಬಟ್ ಒಂಚೂರು ನಮ್ಮ ಚೈಲ್ಡ್ ಹುಡ್ ಅಲ್ಲಿ ಕಿಂತ ಒಂಥರ ಲೇಟ್ ಬಂದಿದ್ದು ನಮಗ ಅಷ್ಟ ಅಷ್ಟು ಮೂವಿನೇ ಬರುತ್ತ ಇರ್ಲಿಲ್ಲ ಅವಾಗ ಬರ್ತಿದೆ ಕಮ್ಮಿ ಚಾನೆಲ್ ಗಳು ಬ ಉದಯ ಬರೋದು ಉದಯ ಮೂವಿಸು ಚಂದನ ಒಂದ್ ಬರೋದು
ಹೂ
ಸುವರ್ಣ ಅವಾಗ ಉದಯದಾಗ ಧಾರಾವಿಗಳು ಬರೋದು ಬರೇ ಅವನೇ ನೋಡ್ತಿದ್ ನ ೈಡ ಆ ಹ ಚಿಂಟು ಟಿ ವಿ ಚಿಂಟು ಟಿವಿನ ನೋಡಿಲ್ಲ ಕಾರ್ಟೂನು ನೋಡಿಲ್ಲ ಬರೀ ಉದಯದಾಗೆ ಆ ರಂಗೋಲಿ ಧಾರವಾಹಿ ಆ ಆಮೇಲೆ ಯಾವ್ದೋ ಒಂದು ಇನ್ನುೂ ಏನ ಇತ್ತು ಮಾಂಗಲ್ಯ ಏನಾನ ಇತ್ತು
ಹೂ ನಾವು ನೋಡಿದೀವಿ ಅದ್ನ
ಹ ಆಾರ ಅವಲ್ಲ ಏನ್ ನೋಡಿದ್ವಿ
ನಂಗದು ಮಾಂಗಲ್ಯ ಅದರದ್ದು ಫುಲ್ ಸಾಂಗ್ ಬರ್ತೈತ್ತು ತವಾಗ ಅದ್ರುದು ಮತ್ತುತ್ತೆ ಸೀತೆ ಈ ಇವಾಗದು ಅದನ್ನ ನಾಕಿ ಇವ ನನ್ ನಿಂಗ ಗೊತ್ತಂದೊಂದ್ಸಲ ಸರ್ಚ್ ಮಾಡ್ತಾ ಇರ್ತೀನಿ ಅದು ಸಾಂಗ್ಗಳೆಲ್ಲ ಅವಾಗ ಅಷ್ಟೊಂದು ಹೇಳ್ತಾ ಇದ್ನಲ್ಲ ಆಮೇಲೆ ಸೀತೆ ಸೀತೆ ತರ ಇತ್ತಲ್ಲ ಅದ್ರದ್ದ
ಹಾ ಸೀತೆ ಸೀತೆ ಹ ಹ ಹೂ ಹೂ ಅ್ರೆಜ ಅಂದ್ರೆ ನಿಮ್ಮ್ನೆಗೆ ಸ್ಟಿಕ್ು ಇತ್ತು ಈ ಕಡೆಗೆ ಎಂಜಾಯ್ಮೆಂಟ್ು
ಕಡಿಮೆ
ಹೂ ಹೂ ಹಾ್ ಆಮೇಲೆ ಸ್ಕೂಲಲ್ಲಿ ಎಷ್ಟು ಜನ ಇದ್ದರು ನೀವು ಅಂದರೆ ಸ್ಟಾರ್ಟಿಂಗ್ ಸ್ಕೂಲಲ್ಲೆಲ್ಲ ಸ್ಟೂಡೆಂಟ್ಸ್ ನಿಮ್ಮ ಜೊತೆ
ಎ ಹೊನ್ನಾಲ್ ಟೋಟಲು ಒಂದರಿಂದ ಐದನೇ ಕ್ಲಾಸ್ ತನಕ ಒಂದ ನಲ್ವತ್ತು ಜನ ಇದ್ರೆ ಅಷ್ಟೇ ಗೋರ್ಮೆಂಟ್ ಸ್ಕೂಲಲ್ಲಿ
ಓಹೋ ನಿಮ್ಮ್ೂರಲ್ಲ ಅಷ್ಟ ಇದ್ದಿದ್ದ
ಹಾ ಅಷ್ಟೇ ಇದ ಇದು
ಹ ಹಾ ನಮ್ಮೂಊರಲ್ಲಿ ಇತ್ತು ಒಂದನೇ ಕ್ಲಾಸ್ಂದ ಏಳನೇ ಕ್ಲಾಸ್ ತನಕ ಇತ್ತು ಮ್ಯಾಮ್ ಫಸ್ಟ್ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದು ಅಲ್ಲಿ ನನ್ ನನ್ನೇಮ್ಮನೆ ನಾನೇ ಇಪ್ಪತ್ ಮೂೂರ ನೇನು
ಹಓ
ಹೂ ನಾವು ಮಲ್ ನನ್ನ ಹೆಸರಿನ್ರೆ ಮೂರ್ ನಾಲ್ಕ್ು ಜನ ಇದ್ವಿ ನಾವು
ಹೂ
ಮತ್ತೆ ನನ್ ಜೊತೆ ನನ್ ಜೊತೆಗೆ ಹುಟ್ಟಿದಾನ ಸೇಮ್ ನನ್ ಡೇಟ್ ಆಫ್ ಬರುತ್ತೋ ಅವ್ರ ಡೇಟ್ ಆಫ್ ಬರುತ್ತೋ ಎಲ್ಲ ಒಂದೆ ಅವನು ಹೆಸರುನು ನನ್ನ ಹೆಸರೇನ
ಹೂ
ಒಂದೇ ದಿನ ಹುಟ್ಟಿದು ಮೂರ್ ಮೂರ್ ಗಂಟೆ ಡಿಫ್ರೆನ್ಸ್ ಅಷ್ಟೆ
ನಮ್ರಾಗತ್ರ ಏನ ಇರ್ಲಿಲ್ಲ ನಮ್ದು ಏನಕ್ಕೆ ಅಂದ್ರರೆ ನಮ್ಮೂಊರಲ್ಲಿ ಮಾತ್ರ ಒಂದರಿಂದ ಐದರ ತನಕ ಇತ್ತು ನೆಕ್ಸ್ಟ್ ಇನ್ನೊಂದು ಪಕ್ಕ ದೂರಲ್ಲಿ ಒಂದರಿಂದ ಸೆವೆಂತ್ ತನ್ಕಾಯತು ನಾವ ಇಲ್ಲಿ ಐದು ಮುಗಸ್ಕೊಂಡ್ ಮತ್ತ ಅಲ್ಲಿ ಸೆವೆಂತ್ಗ ಹೋಗಿ ಮತ್ತೆ ಇನ್ನೊಂದ್ ಊರಿಗೆ ಆ ಟೆಂತ್ ಹಓದ
ಹ ಹ ನಮ್ಮೂರಾಗ ಎಸ್ಸೆಸ್ಸೆಲ್ಸಿ ತನಕ ಇತ್ತು
ಹೂ
ಬಿಟ್ಟು ನಾವು ಬೇರೆ ಕಡೆ ಇವ ಮುರಾರ್ಜಿ ಸ್ಕೂಲಿ ಸೇರ್ಕೊಂಡ್ವಿ
ಹೂ ನಾನು ಮುರಾರ್ಜಿ ಸೇರೋದು ಪ್ಲಾನೇ ಇರ್ಲಿಲ್ಲ ಅದೇ ಏನೇನೋ ಹಾಗೆ ಸೇರಿರೋದಲ್ಲಿ ನಮ್ಮ ಅಮ್ಮನ್ ಕಾಟ ತಡಿಯಕ್ ಆಗ್ದ ನಮ್ಮಮ್ಮನ್ ಕಾಟ ತಡಿಯಕ್ ಆಗ್ದ
ಹಾ ಹಾ ಹಾ ನಾವು ಬೇಕು ಅಂತಾನೇ ನನಗೆ ಬೇಕು ಅಂತಾನೇ ಹೋಗಿ ಸೇರ್ಕೊಂಡಿದ್ದು
ನನ್ ನಾನುಇಷ್ಟಪಟ್ಟೆ ಸೇರ್ಕೊಂಡಿದ್ದು ಆದ್ರೆ ನಮ್ಮ ಅಮ್ಮ ಬಿಟ್ಟಿರ್ಲಿಲ್ಲ ನಂಗೆ ನನ್ನ ಎಕ್ಸಾಮ್ ಬರಕೂ ಬಿಟ್ಟಿರ್ಲಿಲ್ಲ ಮುರಾರ್ಜಿನ ನಾನು ಆಮೇಲೆ ನಮ್ಮ ಸ್ಕೂಲ್ ಟೀಚರ್ಸ್ ಹತ್ರ ಫೋರ್ಸ್ ಮಾಡಿ ನಮ್ಮಮ್ಮ ಗೊತ್ತ ತಿಿಲ್ಲದಂಗೆ ಎಕ್ಸಾಮ್ ಬರೆದಿರೋದು
ಮತ್ತತ್ ನಿಮ್ಮ ಅಕ್ಕ ಹೆಂಗ್ ಸೇರಿದ್ರು ಮುಂಚೆನೆ
ಅಂದರೆ ಅವ್ರನ್ನು ಕಳಿಸಿದ್ರಲ್ಲ ಸಾಕು ಒಬ್ಳು ಅವರಗಡೆ ಇರೋದು ಇನ್ನೊಬ್ರು ನಮ್ಮ ಜೊತೆನೇ ಇರಲಿ ಅಂತ
ಹ ಹಾ ಹಾ ಹೂ ನಿಮ್ಮ
ಅವರಿಗೆ ನವೋದಯನ ಬರ್ಸಿತ್ತು ಮ ನಮ್ಮ ಅಮ್ಮ ನಾವು ಹೋದೇ ಟ್ಯೂಷನ್ ಗೈಡು ಎಲ್ಲ ಕಳಸಿತ್ತ ಅವಳಿಗೆ
ಹೂ ಮತ್ತೆ ನಿಮ್ೂರ್ ಕಡೆ ಹಬ್ಬಗಳು ಹೆಂಗೆ ಯಾವ್ ತರ ಮಾಡ್ತೀರಾ
ಹಬ್ಬಗಳು ನಮ್ಮೂರಲ್ಲಿ ಒಂದು ಸ್ವಲ್ಪ ಬೆಟರಾಗಿ ಮಾಡೋದು ಅಂತಂದರೆ ದಸರಾ ಹಬ್ಬ ಒಂದೇ
ಹಾ ಹಾ
ಹ ಇನ್ನೆಲ್ಲ ನಾರ್ಮಲ್ ಆಗಿ ಮಾಡೋದು ಆತರ ನೆಂಟ್ರೆಲ್ಲ ಬರೋದಂದ್ರೆ ದಸರಾ ಮಾತ್ರ
ಹಾ ಮೆ ನಾನ್ ವೆಜ್ ಎಲ್ಲ ಮಾಡ್ತೀರಾ
ಹಾ ದೊಡ್ಡ ದೊಡ್ಡ ಜಾತ್ರೆ ಅದೆಲ್ಲ ಏನ ಆಗೋದಿಲ್ಲ
ಹಾ ಹೂ ಹೂ ನಮ್ಮ ತುಂಬಾ ಹಬ್ಬಗಳು ನಡೀತೆ ತಿಂಗ್ಗಳಾ ತಿಂಗಳ ಹಬ್ಬ ಇರೋತ್ ನಮ್ಮೂಲಗಂತು
ಹೂ ನಮ್ಮದೇ ನಡೆಯುತ್ತೆ ಅಂದರೆ ಈ ಥರ ಗ್ರ್ಯಾಂಡಾಗಿ ಹೇಳಿದ್ದ
ಹಾ ಹಾ ಹಾ
ಹ
ನಿಮ್ದಲ ಚೈಲ್ಡ್ಹುಡ್ ನಿಮ್ಗೆ ಏನ್ುತ್ತೆ ಇವಾಗಿರೋ ಲೈಫ್ ಕಿಂತ ಚೈಲ್ಡ್ಹುಡ್ ಚೆನ್ನಾಗಿತ್ತು ಅಸತಿತಾ ಇಲ್ಲ ಇವಾಗ್ಲೇ ಚೆನ್ನಾಗಿದೆ ಅನ್ಸತಾ
ಇಲ್ಲ ಆವಾಗಲೇ ಚೆನ್ನಾಗಿತ್ತು ಅನಿಸುತ್ತೆ
ಹ ಅಲ್ಲಾ ಅವವಾಗ ಯಾವ್ದೇ ದುಡಿಯೋದಿರಲ್ಲ ಯಾವ್ದು ಇರಲ್ಲ ಸುಮ್ನೆ ಆಟ ಆಡ್ಕೊಂಡು ಏನಾದ್ೂ ತಿನ್
ನಾನು ರೀಲ್ಸ್ ಅಲ್ಲಿ ನೋಡ ನೋಡ್ತೆ ನೋಡುವಾಗ ಬಂದಿತ್ತ ಆಯ್ತಾ ಇಪ್ಪತ್ತು ಇಪ್ಪತ್ ಸಾವಿರ ರೂಪಾಯಿ ದುಡಿಯೋ ವಯಸ್ಸೆಗಿಂತ ಎರಡು ರೂಪಾಯಿ ಕೇಳ್ತಾ ಇದ್ವಲ್ಲ ಆದ ದಿನನೇ ಚೆನ್ನಾಗಿತ್ತ ಅಂತ
ಹಾ
ಅದು ಎಷ್ಟು ನಿಜ ಗೊತ್ತಾ ನಮ್ಗೆ ಅವಾಗ ಸ್ಕೂಲ್ ಹೋಗಬೇಕಾದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಕೊಟ್ರೇನೆ ಖುಷಿ
ಹೌದು ಇವಾಗ ನಮ್ದಾಗ ದುಡ್ಡಿದ್ೂೇ ಏನೂ ಅನ್ಿಸೋದೇ ಇಲ್ಲ ಇತ್ತು ಲೈಫ್ ಓ ಹಂಗೆ ಅವಾಗ ನಮ್ಮನೆ ಎದುರುಗಡೆ ಮನೆಯವ್ರೆ ಒಬ್ರಂಕಲ್ ಇದ್ರು. ಅವ್ರು ಅಂಗ್ಡಿ
ನಿಮ್ಮನೇಲ್ಲೇ ಇತ್ತಲ್ವಾ? ಹಲೋ ಹಲೋ ಹಲೋ ಹಲೋ